ಅಲೋ ಕನಾಡ್ದಲ್ ಬಾಯ ಅಪ್ಪಾ
ನಮಸ್ಕಾರ್ರೀ ಮಕ್ಸ್ದನ್ರ ನಾವ್ ಹೆಂಗ ಬರ್ತೀವ್ರಿ ನಿನ್ನ
ನಮಸ್ಕಾರ ನಮಸ್ಕಾರ ಏ ನ ಎಲ್ಲಿಪ್ಪ ಮತ್ತೆ ಎಲ್ಲಿ ಮರತು ಬೆಟ್ಟನ ಮಾಡಿದ್ದೆ ನಾನು
ಹಂಗೇನ್ ಮಾಡ್ತಾವ್ರೆ
ಮದಯಂತ ಮನ ದಯಂತಿ
ಎಲ್ಲ ಮಕ್ಸುದ್ದನಂದೇನೆ
ಹೌದ ಇಲ್ಲ ನೀವ ಒಬ್ಬ್ರಿ ನೋಡಪಾ ನನ್ಗೆ ಹೆಸರಿ ಇಟ್ಟು ಪೂರಾ ಹೆಸರಿ ಟೋಟಲ್ ಹೆಸರು ಇಟ್ಕ ಕರ್ಯಾವಂದ್ರ
ನ್ ಮಾಡ್ತ ರೀ ಕರಿಪಕಲ್ರೀ ಅಪ್ಪಾ ಎಲ್ಕಂದ್ರೆ ನೀವು ಏನ ಸ್ಟ್ಯಾಟಸ್ ಟ ಅಂದ್ರ ಮತ್ತೆ ಬೇಜಾರ್ ಆದ್ರ ಅಂದ್ರ
ಏ ಹಂಗೇನ ಇಲ್ಲ ಇದೊನ್ ತಿಳ್ಕೆ ಮಾಡಪ ದೋಸ್ತನಾಗ ನನಗ್ ಬೈ ಒಡಿ ಹಂಗೇನಿಲ್ಲಾ ದೋಸ್ತ್ ಒಂದ್ ಸರಿ ನ ದೋಸ್ತ ಹಚ್ಕಂದ ಮ್ಯಾಗ
ಅಲ್ರೆ ಮತ್ತೆ ಈಗ ಹೆಂಗಂದ್ರ ಫುಲ್ ಹೆಸ್ರು ಕಡ್ಮಿ ಮತ್ತ ಎಟ್ಟ ಮನ್ಸಿಗ ಅಂದ್ರ ಮನ್ಷಿಗೆ ತ್ರಾಸ್ ಅಂತಾರಲ್ಲ
ಏ ಆ ರೀತಿ ಮನುಷ್ಯನ ಅಲ್ಲೋ ಭಿಮು ಆ ರೀತಿ ಮನುಷ್ಯ ಅಲ್ಲ ನಾನು ಅದಂತ ಹೇ
ಅಲ್ಲ ಆಲ್ರೆಡಿ ಇವಾಗ ಫುಲ್ ಹೆಸ್ರು ಕರ್ದ್ನಲ್ಲ
ಇಲ್ಲ ಇಲ್ಲ ಇದೇ ಅಂತೇಳ್ಕ ನೀನು ನಾನ್ ನ ನಾನ್ ಮಂದನ ಕರಿ ಯಾರ ನ ಇಂದನ್ ಕರಿ ಯಾರ್ನ ಅದೇನೆ ಒಟ್ ನನ್ ಹೆಸ ಕರ್ದಂತತ್ ಖುಷಿ ಪಡ್ತನಾನ ಅಂತ ವ್ಯಕ್ತಿ ನಾನ ನೀ ಬೈದೀ ನೀ ಆ ಹೆಸರು ಕೆಳ್ಸಿದಂತತ್ನ ಯಾವಾಗ್ಲನಲ್ಲ ಆಯ್ತಾ
ಅಂದ್ರೆ ಖುಷಿ ಅಲ್ರರಿ ಹೆಸ್ರು ಕರ್ದ್ನಲ್ಲ
ಏ್ ಖುಷಿನನ ಪಾ ಅ ಬೆಂಬ್ ಖುಷಿ ದೋಸ್ತ ಅಂದಾಗ ನಡತಿರ್ತಾವ ಒಂದೊ ಆತವ ನಾವ ಒಂದ್ ಹೇಳ್ತಿ ನೀವ ಒಂದ್ ಹೇಳ್ತಿ ನಡತಿ ಹಂಗೆ ಆತವ ಆದದು ಸೀರಿಯಸ್ ತೊಂದ್ರೆ ಹಂಗ ಅದೆಲ್ಲ ಆತದ
ಹದು ಇದು ನಾಳೆ ಎಲ್ಲಿ
ನಾಳೆಗೆ
ಬ
ನಾಳಗ್ ಒಂದ್ ಎರಡ್ ಅಕರೆ ಇದು ಚಜ್ಜೆ ಬಿತ್ತದಿತ್ತು ಅದ್ಕಲ್ಲ ಊರು ಹೊರ ಹೊಲ್ಕೋಬೇಕು ನಸಕನ ಯಾಕ
ಸ್ವಲ್ಪ ಗೋಡ್ ತಬೇಕ ಮಾಡಿದೆ ಗೋಲ್ಡ್ ಗೋಲ್ಡ್
ಚೆನ್ನ ಬಂಗಾರ
ಹಾ ಬಂಗಾರ ಅದು ಯಾಕಂದ್ರೆ ನಮ ಇವು ನಮ್ಮಮ್ಮಗೂ ಒಂದ್ ಏನ ಸ್ವಲ್ಪ ಹಾಕ್ಬೇಕಪ್ಪ ಅಂದ್ರೆ ಸ್ವಲ್ಪ ಅಪ್ಪ ಏನ ಅಂದ್ರೆ ಆಕ್ಬೇಕಂತ ಅವಲಂತ ತಲಿಯಗತ್ತು
ಏನ ಆಕ್ತೀಯಾ ಆಗ್ತಾ ಆಗ್ತ ಅಂದ್ರೆ ಏನ್ ಹಾಕ್ಬೇಕು
ಅಂದ್ರೆ ಒಂದ್ ಬಂಗಾರ ಚೈನು
ಹಂಗ ಹೇಳಪ್ಪಾ ಹಂಗ ಹೇಳ ಹಾಕ ಹಾಕ್ಬೇಕಂದ್ರ ನ ಏನ್ ಆಗ್ತ
ಎಲ್ಲಾ ಒಂದ್ ಬಂಗಾರ ಚೈನ್ ಕೊಡಸಬೇಕಂತ ಇದ್ನಿ
ಕೊಡ ಸೋಮಾರ ಒಂದ್ ಒಳ್ಳೆ ಮಗನ ಮಗನಗ ಒಂದ ಒೊಳ್ಳೆ ತಾಯಿ ಕೊಡ್ಸ್ರ ತಾಯಿ ಎಷ್ಟೋ ಖುಷಿ ಪಡ್ತಾಳಪ್ಪಾನಿ ಏನುೋ ಬಂಗಾಗ ಇಲ್ಲಿ ಕೇಳ ತಂದೆ ತಾಯಿ ತಾಯಿ ಅಲ್ಲಿ ತಂದೆ ಅಲಿ ಮಗ ದೊಡ್ಡ ಬಂಗಾರ ಕೊಡಸ್ತಾನ ಅಂತ ಆಶೆ ಇಟ್ಕ ಇದಂತ ತಿಳ್ಕೊಂಡ ನೀ ಒಂದ್ ಸಣ್ಣದ ಒಂದು ಜಾತ್ರೆ ಅ ಗಿಫ್ಟ್ ತಂದು ಬಳಿ ತಂದ ಕೊಡ್ ಸಾಕಕ್ ಅಮ್ಮನಿಗೆ ಎಷ್ಟು ಖುಷಿ ಆಗ್ತದ ಹೌದಿಲ್ಲ
ಹೌದೌದು ಅದೊಂದು ನಾನ್ ಚಿಕ್ಕ ಅಕ್ಕ ಏನಂದ್ರ ಅದೊಂದು ಗಿಫ್ಟ ಕೊಡಬೇಕು ಅಂತ ತುಂಬ ತುಂಬಾ ಜನ ಕಾಯ್ಕಂತ ಕುೂಂತಿದ್ದೆ
ನಮ್ಗ ತಂದೆ ತಾಯಿ ನಮ್ಮ್ಯಾಗ ಏನ್ ಆಸೆ ಇಡಲ್ ಇಲ್ಲಿ ಇಲ್ಲಿ ಕೇಳೋಭಿಮಾನ ಇಲ್ಲಿ ಕೇಳ ತಂದೆ ತಾಯಿ ನಮ್ಮ ಮ್ಯಾಗ ಏನ ನಮ್ಮ ಮಗ ಅ ನನ್ ಮಗ ಅಷ್ಟ್ ಅದ ತೊಡ್ಬೇಕು ರೊಕ್ಕ ಕೊಡ್ಬೇಕು ಗಳಸ್ಬೇಕು ಬಂಗಾರ ಕೊಡಸ್ಬೇಕ ಅಂತ ಆಸೆನ ಹಡ್ಗಲ್ಲ ಗೊತ್ತಾ ನಾ ಏನ ಏನ್ ಇಷ್ಟ ಏನ ಪಡ್ತಾರ ಅಂದ್ರೆ ನಮ್ಮ್ ಮಗ ಒಟ್ಟ ಎಳ್ಳೇ ಇರ್ಲಿ ಒಳ್ಳೇ ಇರ್ಲಿ ಅಂತ ಅದ ಒಂದೇ ಆರೈಸ್ತಾರ ಅವ್ರು ಅವ್ರು ಬಂಗಾರ ಬೇಕ ಅದು ಕೇಳಲ್ಲ ನಮ ನಮ್ಮ ಇಷ್ಟಷ್ಟ ಕೊಡ್ಬೇಕು ಏನಾದ್ೂ ಹದಿಲ್ಲ
ಹೌದು ಅವ್ರೇನಪ್ಪಾ ಅವರು ಒಳ್ಳೆ ಒಳ್ಳೆವಲ್ಲಿ ಒಳ್ಳೆು ಒಳ್ಳೆ ವ್ಯಕ್ತಿ ಆಗರ್ಲಿ ಚೆನ್ನಾಗ್ ಬೆಳಲಿ
ಇದೇ ಆರಸ್ತಾರಪ್ಪಯರು ನಿ ಬಲಿ ಇತ್ತಾನ ನೀ ನಿಮ್ಮ ಬಳಲಿ ಏನಾದ ಸಂ ಇಪ್ಪತ್ತ ಇತ್ತ ಅಂದ್ರೆ ನೀ ಬಂಗಾರ ಕೊಡ್ಸ ಇಲ್ಲಾಂದ್ರ ನೀ್ ಮತ್ ಸಾಲ ಮಾಡಿ ಕೊಡ್ಸದ ಅದ ಉಪ ಏನಾದ್ ಇದ ಆಗಲ್ಲ ಅದು ಶಾಣೆತನ ಆಗಲ್ಲದ್ರಾಗ
ಇಲ್ಲ ಇಲ್ಲ ಸಾಲ ಏನ್ ಮಾಡಿಲ್ಲಾ ಅಲ್ಲೊಂದ್ ಸ್ವಲ್ಪ ಅಲ್ಲಿೊಂದ ಸ್ವಲ್ಪ ಅವಾಗ ಅಲ್ಲಿ ಇಲ್ಲಿ ಇಲ್ಲಿ ಇ ದುಡ್ಡ ದುಡ್ ದುಡ ಕುಡಿ ಇಟ್ಟ್ರ ದುಡ್ಡು
ಹಾ ನೀ ಕಷ್ಟಪಟ್ಟ ದುಡ್ ದುಡ್ಡು ದುಡ್ಡಿದ್ ಕೊಡ್ಸ ಅದಕೊಂದ ಬೆಲೆ ಇರ್ತದ ಕಷ್ಟಪಟ್ಟ ದುಡ್ಡ್ದ ಕೊಡ್ಸಿದ್ ಪ ಅಮ್ಮನಗ ಅಂತ ಅದೊಂದ್ ಬೆಲೆ ಇರ್ತದ ನಿನ್ಗ
ಇಲ್ಲ ಅಲ್ಲ ಕಷ್ಟಪಟ್ಟ ದುಡ್ಡದ ಇರದ ಅವ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂಡಿಟ್ಟ ಇರದು ಅದು ಹೆಂಗಂದ್ರೆ ನೀವು ಕು ಕುಮಾರ್ ಪರಿಚಾನಲ್ ನನ್ಗ
ಹಾ ಕುಮಾರ್ ಕಣ ನಮ್ ಕಣ ಇವ ಇವ ಇವ ನಮ್ ಬಸನ್ ಮಗ
ಹಾ ಅದೇ ಅಲ್ಲೇ ಗೋಲ್ಡ್ ಅಲ್ಲ ಕೆಲ್ಸ ಮಾಡ್ತನಂತ
ಆ ಗೊತ್ತದ ಗೊತ್ತದ ಗೊತ್ತದ್ ಬಿಡ ಅವನಿಗೆ
ಹ್ಮ್ ನನ್ಗ ಅಷ್ಟು ಪರಿಚಯಲ್ಲ ನಿನ್ಗೂ ಅಷ್ಟು ಪರಿಚಯನಲ್ಲಾ
ಏ ಪರಿಚಯ ಅವ ನೋಡಿದೀನ್ ಮೈ ತುಂಬಾ ಗೋಲ್ಡ್ ಹಾಕ ತಿರ್ಗಾಡ್ತಾನವ ಫುಲ್ ಚೇಂಜ್ ಆಗ್ಯನವ ಈಗ
ಹೌದು ಯಾಕಂದ್ರೆ ಸ್ವಲ್ಪ ಕಷ್ಟಪಟ್ಟು ದುಡ್ಡಲ್ಲ ಸ್ವಲ್ಪ ಏನಕ್ಕೆ ಕಡಿಮೆ ರೇಟ್ ಕೊಟ್ರ ಪರವಾಗಿಲ್ಪ ಎಲ್ಲ ಜಾಸ್ತಿ ಆಂತಲ್ಲ ಅಮೌಂಟ್ ಈಗ ಮರ
ಅಲ್ಲಾ ನೀ ಕೇಳದ ಹೆ ಚನ್ನ್ ಕೊಡ್ತ ಇಂತ ಕಷ್ಟಪಟ್ಟ ದುಡ್ಡಕ್ಕೂ ಒಂದ್ ಒಳ್ಳೆ ಒಂದ ರೇಟಿ ಕೊಡಸ್ತನಿ ಬಾನನ್ ಆಯ್ತಾ ಯಾವಾಗ ಬರ್ತಿ ಹೇಳನು ನಮ್ ಇದಕ್ ಇದಕ್ ನಮ್ಮ ಊರಿಗೆ
ಅಂದೆ ನೀ ಏನ ನಾಳೆ ಕೆಲ್ಸ ಅದ ಅಂತ ಹೇಳ್ತಲ್ಲ
ಆಯ್ತು ಬಿಡ್ಪಾ ನಾಳಗ್ ಕೆಲ್ಸಾನೇ ಬಿಡ್ತೀನಿ ನಿಮ್ ಸಲಕಿಂದ ಆಯ್ತಾ
ಹ ಏನ ಒಂದು ನಾ ನನ್ಗೊಂದು ಏನಪ್ಪ ಅಂದ್ರೆ ಒಂದು ಹನ್ನೆರಡು ಗ್ರಾಮ್ ಸಾಕು
ಹನ್ನೆಡ್ ಗ್ರಾಂ ಆಯ್ತು ನೀ ನಿನ್ ಕೈಲಿ ಎಷ್ಟು ಆಯ್ಸತದ ಅಷ್ಟುಯ್ ಆಯ್ತಾ ನಾನ್ ಅಷ್ಟೇ ಹಯ್ಬೇಕ ಅಂತ ಏ ಇದೆ ಹದಿಲ್ಲ ನನ್ಗ
ಎಲ್ಲ ನನ್ ಕೈಲಿ ಎಷ್ಟು ತಗೋದಕ ಅದು ಏನಪ್ಪ ಅಂದ್ರ ಟಾರ್ಗೆಟ್ ಎಷ್ಟ ಅದ ಅಷ್ಟೇ ತಗೋಬೇಕ್ ಹೆಚ್ಚನ್ ತಗೋಕ ಹೊಡದು
ನಿನ್ ಕೈಲಿ ಎಷ್ಟು ಆಯ್ಸತ್ ಆಪ್ತ ಅಷ್ಟೇ ಒಯ್ಯಪ್ಪತ್ ನಾನು ಹೇಳತೀನಿ ಅಷ್ಟೇ
ಅದೇ ನನ್ಗೆನ ಸಾಕು ಅಷ್ಟನ್ ಹೇಳ್ಕರ್
ಹಾ ಸ ಸರಿ
ಅದೇ ಅಲ್ಲ ನೀ ಯವಗ ಪ್ರಿ ಇರ್ತಿ ಅವಗ್ ಬರ್ತೀನಿ ಯಾಕಂದ್ರೆ ನೀ ನೀ ಸ್ವಲ್ಪ ಅಂದ್ರೆ ಯಾಕಂದ್ರೆ ನಿನ್ಮ್ಮಹಿತಿ ಒಂದ್ ಸ್ವಲ್ಪ ಐದರು ಸಾವಿರ ಅದ್ರಲ್ಲೇ ಬಿುಟ್ನಂದ್ರ ಏನಪ್ಪಾ ನಮ ಒಂದ್ ಖುಷಿ
ಹಾ ನಾನು ನಸಿಕನ್ಯಾಗ ಹೊಲ್ಕೋತಿನಿ ಹತ್ತು ಅನ್ನೊಂದ್ ಆತದ ಬರ ಬರಟಿಗೆ ನೀನ್ ಹತ್ತು ಗಂಟೆಗೆ ಹಂ ಬಂದ್ಬಿಡ್ ನೀನು
ಹತ್ತು ಗಂಟೆ ಎಲ್ಲ ಬಂದಬಿಡ್ಲಾ ಲ
ಹ ಹತ್ತು ಗಂಟೆಲೇಸಿ ಬಂದ್ ಬಿಡು ನಾನ್ ಅಕ್ಕಡೆ ಹಾಸಿ ಹೊಲದ್ಲೆಸಿ ಅಕ್ಕಡೆೇ ಬಂದ್ ಬಿಡ್ತೀನಿ ಗಾಡಿ ತೊಂದು ಆಯಿತಾ
ಹಾ ಹಾ ಹಾ ಹಾ ಹೌದು
ಹಾ ಆ ಕಳಿಸ ಬಂದ್ಬಿಡತ ನಾನು ಮತ್ತೆ ಊರಿಗೆ ಹೋಗಿ ಮನೆಗ್ ಹೋಗಿ ಬರಬೇಕ್ಂದ್ರ ಲೇಟ್ ಆಗ್ತದ ಆ ಕಡಾಸೇ ಗಾಡಿ ತಗಬ್ಬ ಬಿಡ್ತನೆ ಅಲ್ಲಿ ಶಾಪಿಗೆ
ಹ ಹಾ ಹಾ ಹಾ ಓಕೆ ಓಕೆ ಓಕೆ ಅದಕ್ಕೆ ಫೋನ ಅಚಿದ್ದ
ಹಾ ಹಾ ಹಾ ಇಲ್ಲನ್ನನು ಬಾಳ ದಿನ ಆಯ್ತ ಫೋನ್ ಹಚ್ಲಾರ್ದೆ
ಹೌದು ಫೋನ್ ಹೊಸಲಾರ ಬಾಳ ದಸ ಆಯ್ತು ಅದಕ್ಕೆ ನೆನ್ಪುಂತ ನನ್ಗ ಹಾ ಹಾ ಈ ಮಕ್ಸದ ತಂಗಿ ಕುಮಾರ್ ಪಚನಾ ಒಳ್ಳೆ ಅವ್ರಗಿ ಅವನಿಗೆ ಒಳ್ಳೆ ಸ್ನೇಹಿತನಾ
ಹೌದೌದ ಹೌದು
ಈ ಸರಿ ಕೆಲಸ ಆಗ್ಬಹುದು ಅಂತ ಎಂದು ಹಚ್ಚಿದೆ
ಇತ್ತಪ್ಪಾ ಮನೇೆಯಲ್ಲಿ ಅಲ್ಲ ಮ ಊಟ ಏನ ಹಾಗೆಲ್ಲ ಮಾಡಬೇಕು ಮನೆ ನಂದೆ ಆರಾಮ ಇದಾರತ್ತಾನೆ.
ಯ್ ಆರಾಮ ಚೆನ್ನಾಗರಪಾ ನಿಮ್ಮಲ್ಲಿ
ನಮ್ಮಲ್ಲಿ ಆರಾಮಇದಾರ ಪಾ ತಂದೆ ತಾಯಿ ಒಂದ್ ಚನ್ನಾಗಿದ್ರ ಸಾಕಪ್ಪ ನಂಗ ಅಷ್ಟೇ ಬೇಕು ಮತ್ತೆನ ಇಲ್ಲ ನಮ್ಗೆ
ಹವ ನಮ್ಮೂನ ಅಷ್ಟೇ ಬೇಕಪಾ
ಇ ಒಂದ್ ಮಾತ್ ಹಿಂಗೇ ಹೇಳತೀನಿ ತಪ್ಪುತಿಳಕಬೇಡ ತಂದೆ ತಂದೆ ತಾಯಿ ಅಂದ್ರೆ ಯಾರ ಏನ್ ಅಭಿಪ್ರಾಯ ಏನ ಅ ತಂದೆ ತಾಯಿ ಅಂದ್ರೆ ಅವ ಒಂದು ಅವ ಎರಡು ಜೀವ ಯಾವ ರೀತಿ ಬೆಳಿಯುತ್ತೆ ನಮ್ಮ ನಮ್ಮ ಮಕ್ಕಳ ರಿಲೇಶನ್ ದಾಗ್ ಒಂದ ಎರಡ್ ಮಾತ್ ಹೇಳ್ತ ತಂದೆ ತಾಯಿ ಬಗ್ಗೆ.
ಏನ್ ಅರ್ಥಲ್ಲಲ್ಲ ಒನ್ ಸಲ್ಳ
ಅಲ್ಲಾ ತಂದೆ ತಾಯಿ ಬಗ್ಗೆ ಒಂದ್ ಎಡ್ ಮಾ ಒಳ್ಳೆ ಮಾತ ಕೇತಯಪ್ಪ ಅಂತ ಕೇಳ್ತಿ ನನ್ಗ್ ತಂದೆ ತಾಯಿ ನಿಮ್ ತಂದೆ ತಾಯಿ ಬಗ್ಗೆ
ಈ ಅವ ಬಗೆ್ಯಾ ಅಷ್ಟ ಆದ್ರ ನೂ ಸಾಲದುಲ್ ಮಾರಾಯಾ
ಹಾ ಈ ಮಾತ್ ಹೇಳಿದಲ್ಲ ಈ ಮಾತ ನ ನನ್ ಮನಸ್ಸಿಗೆ ಹತ್ತತ್ತು ಈ ಮಂದ ಮನ್ಷಿಿಗೆಚ್ಚತ್ತ
ಎಷ್ಟು ಶಬ್ದ ಬೆಳಸ್ರೂನು ಸಾಲದು
ಹಾ
ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದ ಒಂದೊಂದ್ ಸಲ ಕಣ್ಣೀರ ಬಂದ ಅತ್ ಮಾರಾಯ ಅದಕ ನಾನು ಅದಕ್ಕೆ ಯಾವ ಶಬ್ದ ಬಳಸ್ರುನು ಸಾಲದು ಯಾವ ದೇವರಗೂ ಹೋಲಿಸಿದ್ರು ಸಾಲದು
ನಾವ ಒಂದಂದ್ ಒಂದ ಒಂದ್ ಒಂದ್ ಮಾತಾಡೋ ನಾನು ತಂದೆ ತಾಯ ಬಗ್ಗೆ ಒಂದೇ ಮಾತಾಡತೀನಿ
ಅಯ್ಯೇ
ತಂದೆ ತಾಯಿಗಳು ಮಕ್ಕಳಿಗಾಗಿ ಮಿಡಿಯುವ ಒಂದು ಸಾಧಾರಣ ಜೀವ ಅದು ಪ್ರಾಣಿಗಳು ಎರಡು ಜೀವಗಳವು ಸ್ವಲ್ ಸಾವು ಏನು ತಿಳಿಯಾರ್ದು ಜೀವ ಇರ್ತಲ್ಲ ಹೌದು ಇವಾಗಳ ಇದ್ದಂಗೆ ಹೊಟ್ಟೆರಡು
ಹೌದು
ಆಂತರಿಗಿ ನಾವು ಅವ್ರಿಗೆ ಋಣ ತೀರ್ಸ್ಬೇಕು ಚಾಧ್ರ ಕ ಹಾಲ ಅಂತವ್ರಿಗೆ ನಾವ್ ಋಣ ತೋರಿಸ್ಬೇಕಂದ್ರೆ ನಾವ್ ಏನ ಬೆಳ್ಳಿ ಕೊಡದಲ್ಲ ರೊಕ್ಕ ಕೊಡದಲ್ಲ ಏನ್ ಏನ್ ಕೊಡದಲ್ಲ ಒಂದ್ ಒಳ್ಳೆ ಮಗನಾಗಿ ಇರ್ಬೇಕ ಸಾಕ ಅವ್ರಿಗೆ ಆಯ್ತಾ
ಹೌದೌದು ಅಷ್ಟೇ ಅಷ್ಟೇ
ಏನ್ ಏನ್ ಕೆಟ್ಟ ಕೆಟ್ಟ ಚಟ್ಟ ಮಾಡ್ಲಾರ್ದ ಏನ್ ಏನ್ ಈ ತರ ಈ ನಡ್ತಿದೆ ಅಲ್ಲ ಅದ ಕುಡಿಯೋದು ಅದು ಇಸ್ಪಟ್ ಆಡದು ಏನ್ ಮಾಡ್ಲಾರ್ದ ಒಂದ್ ಒಳ್ಳೆ ಮಗನಾಗಿ ಇಂಥ ಮಗನಪಾಊರ ಒಳ್ಳೆ ಮಗ ಅಂತ ಇಷ್ಟೇ ಒಂದ ಇನ್ನೊಬ್ಬರು ಬಾಯಿಲಿ ಕೇಳಸಿ ಅಂದ್ ಬಿಟ್ರ ನಿಮ್ಮ ಅಪ್ಪ ಎಷ್ಟು ಖುಷಿ ಆತದ ಹೋದೆಲ್ಲ
ಹೌದೌದು ಈ ಅವ್ರಿಗೆ ಖುಷಿಯಾದದ ಇದು ಬಂಗಾರ ಹಣ ಆಸ್ತಿ ಅದ್ರಲ್ಲಿ ಖುಷಿ ಆಗಲ್ಲ ನೋಡಪ್ಪಾ ನೀನ್ ಒಳ್ಳೆ ನೀವು ನಿನ್ನ ಮಗ ಒಲ್ಲ ಮಗಪ್ಪಾ
ಹಾ ಎಷ್ಟ ಇಷ್ಟೇ ಅವರಿ ಇಷ್ಟೇ ಇ ಇದು ಒಂದ್ ಮಾತ್ ಹೇಳ್ರೆ ಅವ್ರಿಗೆ ಹತ್ ಹತ್ತು ಕೆಜಿ ಬಂಗಾರ ಚಕ್ಕನ್ ಖುಷಿ ಆತದ ಇ ಒಂತ ಮಂದಿ ಮಾತ್ ಕೇಳಿದ್ರೆ ಈ ನನ್ನ ಮಗನ ಬಗ್ಗೆನ ಇನ್ನೊಬ್ಬರು ಬಾಯಲ ಸಿಂಗ ಕೇಳ್ಸನ್ಲ್ಲ ಅಂತ ಒಂದ್ ಹೆಮ್ಮೆ ಇರ್ತದ ಅವ್ರಿಗೆ
ಹೌ ಖುಷಿ
ಕುಷಿ ಪಾದ
ನ ಖುಷಿನೇ ಬೇರೆ ಅವ್ರಿಗೆ
ಖುಷನೇ ಬೇರೆ ಅದು ಈಗ ಈ ಅದು ಈಗ ಯಾಕಂದ್ರು ಈಗಿನ ಜನ್ರೇಷನ್ ಎಲ್ಲಾ ಬರಲಾಗ್ಯದ ಅಲ್ಲ ಬರ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿಲ್ಲಾರ ಬಾಳ ಮಂದಿ ಏನ್ ಮಾಡತ
ಹ ಹಾ
ಅದ್ಕಾರೆ ನಾವನು ನಾವನು ಕೈಲಾದಷ್ಟು ಒಳ್ಳೆ ಮಕ್ಕಳಾಗ ಪ್ರಯತ್ನ ಪಡ ಎಲ್ಲಾ ಕೆಟ್ಟ ಚಟಗಳಿಗೆ ಬಲಿ ಆಗದೆ ಎಲ್ಲಾ ಚಟಗಳಿಗೆ ದೂರವಿಟ್ಟು ಒಳ್ಳೆ ಒಂದು್ ವ್ಯಕ್ತಿ ತಂದೆ ತಾಯಿಗೆ ಒಂದ್ ಹೆಸರು ತರ ಮಾ ನಮ್ಮ್ ಸಮಾಜದಲ್ಲಿ ಆಯ್ತಾ
ಆಯ್ತಾಯ್ತು ನೇನ ಅಂತ ಕೆಲ್ಸಕ್ಕೇನ ಏನ ಹೋಗಿಲ್ಲಪ್ಪಾ.
ಇಲ್ಲ ಹೋಗಿಲ್ಲ ಬಿಡು ನಾನ ನಾ ಹೋಗಿ ಹೋಗಿನ ತಿಡ ಮು ಮುಂದನ್ನು -ಮುಂದನ್ನು ಹೋಗ್ಬಡ
ಹಾ ಅದೇ ನೀವ್ ಮುಂದೆ ಎಲ್ಲ ಮುಂದಿಂದ ಹೇಳ್ತಾ ಇದ್ದ ನಿನ್ ಗೊತ್ತ ಗೊತ್ತಾಯತ್ ನನಗನ. ಸರಪ್ಪ ನೀನ್ ಅ ಅಂದ ಕೆಲ್ಸ ಕೈ ಇಡಕ್ ಹೋಗಬೇಡ ಅಂತ ಹೇಳದು
ಏ ನಾನಾ ಒಂದ್ ಮಾತ್ ಹೇಳತ್ನ ಕೇಳುವ ಭೀಮಾ ನನ್ ಮುಂದ ಸಾವು ಬಂದೆ ನೀನ್ ಸಾವು ಬೇಕಾ ನಿಂತ ಚಟ ಈ ಚಟ ಮಾಡ್ತಂದ ಕಿ ಸಾವ ಸಾವೇ ಬರ್ಲ ಅಂತ ಕೇಳ್ತೀನಿ ಹೊರ್ತಾ ಆ ಚಟಗಳಿಗೆ ಕೈ ಹಾಕಲ್ಲ ಇದಂತ ಕೇಳ್ಕ ನಾನನ್.
ಇಲ್ಲ ಮುಂದ ಮುಂದಿನ ದಿನಗಳಲ್ಲಿ ಯಾವತರ ಮೈನ್ಸ್ಯ ಚೇಂಜ್ ಆತನ್ ಗೊತ್ತಾಗಲ್ಲ
ಹೌದೌದು ಇಲ್ಲ ನಾ ನಬ್ಬಿಮ ನನಗ ನಾ್ ಒಳ್ಳೆ ಸಂದತೆ ಮಗ ಆಗಿ ತೋರಿಸ್
ಹ ಭರವಸತ್ರ ಸಾಕಪ್ಪಾ ಯಾಕಂದ್ರ ಮುಂದಿನ ದಿನಗಳಲ್ಲಿ ಯಾವತರ ಮನುಷ್ಯ ಯಾವದಕ್ ಬೆಲೆ ಆಗ್ತಾನ ಯಾವದಕ್ ಮಕ್ಲಂದು ಗೊತ್ತಾಯಲ್ಲ
ಅಷ್ಟ.
ಅದಕ್ಕೆ ನಾ ಇವಾಗ ಹೇಳ್ತಾ ಇದ್ನಪ್ಪಾ ಇವಾಗೇ ಅರ್ಬೇಕಂತ ಇರು ಮಕ್ಸೂದನರು ಫೋನ್ ಬರ್ತಾ ಇದೆ
ಹಾ ಸರಿ ಸರಿ ಸರಿ ತಗೋ
ಹಾ
ಹ್ಮ್